ಅಂತಾನೇ ಫೋನ್ ಬಂತು ಆ ನಮ್ಮ ಅಕ್ಕ ಫೋನ್ ಮಾಡ್ತಿದ ಇದರು ಅವ್ರಗ್ ಮಾಡ್ದ ನಾರ್ಮಲ್ ಕಾಲು ನೀ್ ಮಾಡಿದ್ರ ಅಂತ ಅವ್ರನ್ ಕಟ್ ಮಾಡ್ದ
ಹ ನನಗೇನ್ ಗೊತ್ತು ಮಾಡ್ತನ ಅ್ರೆ ಹ ನಿಮಿಷ ಏನಾಯ್ತತಿಲ್ಲ ಅಂದ್ಿು ನಂಗ ಮಾಡ್ದ ಅನ್ಕೊಂಡೆ
ಇಲ್ಲಿ ಇರ್ಲ್ಲಿ ಮಾಡಿ ಮಾತಾಡ
ಹಾ ಯಾಕಂದ್ರ ಇ ಹತ್ತು ನಿಮಿಷ ಮುಗಾದ್ರೆ ಮೂವಕೈದಾಗುತ್ತೆ ಈಗ ಾಸ್ ಕಮಟೆ ಬರ್ತಿಲ್ವಲ್ಲ ಇವ್ರ್ದು
ಹ್ಮ ಇಲ್ಲ ಇಲ್ಲಿ ಡಿಸ್ಕಸ್ ಮಾಡ್ಬಿಡರಿ ಆಮೇನ್ ಮಾತಾಡೋಣ
ಹ್ಮ ಸರಿ ಇನ್ನೇನು
ಹೇಳ್ಬೇಕ ನೀವ ರಿಲೇಶನ್ ಅಲ್ಲಿ ಅದ್ರೆ ಏನು ಗೊತ್ತಾ ಅದ ನಮಕೆ ಎಲ್ಲದ್ರು ಬಿಟ್ಕೊಡಲ್ಲ ಅಂತ ಅಂದ್ರೆ ಮನೆಯವ್ರ ಜೊತೆಗ ಇರ್ತಾರೆ ಅಂತ ಬಟ್ ಆಾರ ನಂಗೆ ಏನ ಅಂತರ ಅವನ್ ನ್ ಒಳ್ಳೇವ್ನೇ ಹ ಅಂದ್ರೆ ಎಲ್ಲ ಚೆನ್ನಾಗಿ ಅವ್ರೆ ನಮ್ಮ ಅಪ್ಪೂನಾ ತಂಗಿ ಮಗಾ
ಆಗ್ ಬಿಡ ಅಂತ ಚಾನ್ಸ್ ಅಲ್
ಹ ಅದೇ ದೊಡ್ಡ ಗಲಾಟೆ ಆಗ್ಬಿಟ್ಟೈತಿ ಈಗ ಮನೇಲಿ ನನ್ಗೇನಂದ್ರೆ ನಮ್ಮ ಅಪ್ಪ ನನ್ ಸಪೋರ್ಟ್ಗೈತೆ ಏನೋ ಮಾಡ್ತಾಳವಳು ಅಂತ ಅ ಅವ್ನು ಡಿಗ್ರಿ ಡಾಪ್ ಡ್ರಾಪ್ ಔಟ ಫಸ್ಟ್ ಇಯರ್ ಏನೋ ಓದ್ದ ಬಿಕಾಮು ಹೌನು ಹ ಯಾವ ಅಲ್ಲೇ ಊರ ಅಲ್ಲೇ ಅದೇ ಊರೇ ನಮ್ಮೂಊರ ನಮ್ಮ ಅಪ್ಪನೂರ ಹ್ಮ್
ಹ್ಮ
ನಂಗೆ ಭಯ ಕಣಪ್ಪ ನಿನ್ಗ ಅವರು ಗೊತ್ತಿರ್ತಾರೋ ಏನೋ
ಹ ಏನ್ ಹೆಸರು
ಹ್ಮ್ರ ಬೇಡ ಬಡ ಸುನ
ಅಯ್ಯೋ ಏನಿಲ್ಲ ಹೇಳದಕ್ ನಾಾನಏನ್ ಕೇಳಾಕ್ೋಗ್ತಿದ್ ನೀವರ್ ಗೊತ್ತ
ಹಾ ಆಯ್ತಾ ಏನ್ ಗೊತ್ತ ಇತಿರ ಅಂದ್ರ ಅವ್ರು ಇಷ್ಟ ದಿನ ಆತರ ಇರ್ಲಿಲ್ಲ ನಾವೇ ಬೇಕು ಅನ್ನೋತರ ಇರ್ಲಿಲ್ಲ
ಹಾ
ಅವರು ಅವ್ನ್ ಯಾರ ಲವ್ ಮಾಡ್ತಿದ್ದ ಅನ್ಸ ಅಂತ ಇತ್ತು ನಂ ಕೇಳಿದೀನಿ ನಾನೇ ಕೇಳಿದ್ದೀನಿ ಯಾರಿ ಹುಡ್ಗಿ ಹಂಗೆ ಡೈರೆಕ್ಟ್ ಆಗೇ ಹೇಳ್ತಿದ್ದ ನನ್ ಜೊತೆ ಹಿಂಗೆ ಲವ್ ಮಾಡ್ತಿದಿದ್ದೀನ ಹುಡ್ಗಿನ ಅಂತ ಆ ಹುಡ್ಗಿ ಅವ್ರು ಬೇಡ ನಾವ್ ಮದ್ವೆ ಮಾಡ್ಕೊಡಲ್ಲ ಅಂತ ಹೇಳಿದಕ್ಕೆ ನಮ್ ಕಡೆ ಬಂದ್ಬಿಟ್ರು ತಿೀರಿಯಾಕಿ ಆಜಿ ನುತ್ತು ವರ್ಷ ದಿನ ಲವ್ ಅಲ್ಲ ಒಂದ್ ಮೂರ್ ವರ್ಷ ದಿನ ಮಾಡ್ತ ಕೊತಿದ್ನ ಏನೋ ಅದಕ್ ಅಷ್ಟ್ ಬಿಲ್ಡಪ್ ಕೊಡ್ತಿದ್ನ ಹ್ಮ್ ಇಲ್ಲಿ ಬೆಂಗಗಳೂರಲ್ಲ ಇರೋದು ಇದು ಮನೆ ಇಂಟೀರಿಯರ್
ಹಾ ಹಾ
ಏನಪ್ಪಾ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟ್ ತಗೊಂಡ್ ಮಾಡತಾರಲ್ಲ
ಹ್ಮಞ ಹಾ ಹ್ಮ ಎಂತು ಇದು ವಾಲ್ರೋಪ್ ಈಲ್ ರೋಪ್ ಎಲ್ಲ ಮಾಡ್ತಾನ
ಹಾ ಎಲ್ಲಾ ಫುಲ್ ಇಲ್ಲಿ ಫ್ಲಾಟ್ ಗಳು ಇರ್ತಾವಲ್ಲ
ಹೌದೌದು ಅಂತೂ ಚೆನ್ನಾಗ್ ಸಂಪಾದನೆ ಆಯ್ತಲ್ಲ
ಹ್ಮ್ ನಾನ್ ನಿಜ ನಿವ್ಗೆಲ್ಲ ಅನ್ನ ಹೋಗ್ಬಿಡಿ ನನ್ಗೆ ಈ ಸಂಪಾದನೆ ಮಾಡೋ ದುಡ್ಡು
ಅಲ್ಲಲ್ಲ ನಾ ಹೇಳ್ತೀನ್ಿ ಕೇಳ್ಕೊ ನಮಗ್ ಗೊತ್ತವರು ಮನೇಲಿ ನಿಮ್ದಗರವ್ರು ಸಂಪಾ ಸಿಂಪಲ್ ಆಗ ಏನ್ಬೇಕೇಕು ಲಗ್ ಸಂಪಾನಿದ್ರ ಸಾಕು ರ ಬೆಸ್್
ನಾನು ಅದೆಲ್ಲಾ ಯೋಚನೆನೇ ಮಾಡಿಲ್ಲ ಗೊತ್ತಾ ದುಡ್ಡಿರ ಅವ್ರು ಅವ್ರು ಓದಿಲ್ಲ ಅವನು ಅವನ್ ಚೆನ್ನಾಗಿಲ್ಲ ನಾನ ಅದೆಲ್ಲ ಯೋಚನೆೇ ಮಾಡಿದ ನನ್ಗ ಏನೋ ಸಂಬಂಧದಲ್ಲಿ ಬೇಡ ಅನ್ನಿಸ್ತು ಅಷ್ಟೇ ಎಲ್ಲಾರ್ ಜೊತೆ ಅದ್ನೇಳಿರೋದ ಯ್ಯೋ ದುಡ್ಡಿ ಇರೋನ್ನ ಮದ್ಬೈತಾರೆ ಅವ್ರು ಚೆನ್ನಾಗಿರೋನ ನೋಡ್ಕೊಂಡವ್ರೆ ಅವ್ಳ ಏನೋ ಮಾಡ ಮಾಡ್ತಾಳೆ ನ ಏನಾರು ಅನ್ಕಳಿ ನಾನ್ ಹೆಂಗಿದ್ದೀನ ಹಂಗಗೆ ಇದ್ದೀನಪ್ಪಾ ಅವರೇ ಈಗ ಮಾತಾಡದ್ ಬಿಟ್ಟಿರೋದು ಅವ್ರೆ ನಾನ್ ಮಾತಾಡಿಸತೀನಿ ನಂಗೇನು ಸಿಕ್ಕಿದ್ರೆ ಮಾತಾಡ್ರರು ಮಾತ ಡಸ್ತೀನಿ ಚೆನ್ನಾಗ ಇದ್ರೋರು ನಮ್ಮ ಮಾವ ತಂಬಡಿ ದೇವಸ್ಥಾನ ತಂಬಡಿಗೆ ಅವ್ನು ತಂಬಡಿನೇ ಅವ್ರ ಮನೆ ನಾನ್ ವೆಜ್ ಮಾಡಲ್ಲ
ಹ್ಮ್
ನಮ್ಮ್ ಮನೆಗೆ ಊಟ ಊಟಕ್ ಮಾಡ್ದಾಗೆಲ್ಲ ಕರಿತಿದ್ವಿ ಭಾನುವಾರ ಶನಿವಾರ ಯಾವಾಗ್ೂ ನಾನ್ ಮನೇಲಿಿದ್ದಾಗ ನಾನನ್ ಅಡ ಗೆ ಮಾಡಿದ್ರೆ ಕರೀತಿದ್ರೆ ಬಂದ್ ಊಟ ಮಾಡ್ಕೊಂಡ್ ಹೋಗೋರು ಈಗ ಇದೆಲ್ಲಾ ಆದ್ಮೇಲಿಂದ ಚೆನ್ನಾಗಿದ್ರು ಒಂದ ಸ್ವಲ್ಪ ದಿವಸ ಆದ ಆದ್ಮೇಲನು ಈಗ ಹೋದ್ವಾರ ಅದೇ ಊರ್ಗ್ ಬಂದಿದ್ನಲ್ಲ
ಹ್ಮ
ಅವಾಗ ನಾವ್ವತ್ತೆ ಬಂದಿದ್ರು ಆಾಗ ಇಲ್ಲಿಂದ ಹೋದ್ಮೇಲೆ ಮನೇಲಿ ಬೈದ್ನಂತೆ ಚೆನ್ನಾಗಿ ಅದಕ್ಕೆ ಮೊನ್ನೆ ಫೋನ್ ಮಾಡಿದ್ದೆ ಅದೇಶನ ಶುಕ್ರವಾರ ಮನೇಲಿದ್ದೀನಿ ಬನ್ನಿ ಅಂತ ನಾನು ಇದೇನ್ ಮಾಡ ಿಲ್ಲ ಬನ್ನಿ ಮನೇದಿದ್ದೀನಿ ಅಂದೆ ಚೆನ್ನಾಗೇ ಇದ್ವಿ ಹೆಂಗಿದ್ವಿ ಗೊತ್ತಾ ಬಟ್ ಎಲ್ಲರೂ ಹಂಗೆ ಅಂತಿದ್ರು ಅವಾಗಲ ರೇಕ್ಸ ಅವರು ಚಿಕ್ಕವಳಿ ಇರುವಾಗಿಾನೂ ರೇಕ್ಸ ಅವರು ಇನ್ನೆನ್ ಬಾಗ್ಯಂಗ ಇಲ್ಲೇ ಆಯ್ತಲ್ಲ ಅವ್ಳು ಏನ್ ಯೋಚನೆನನೆ ಮಾಡಂಗಿಲ್ಲ ಅನ್ನೋ್ರು ನಮಗೆ ಅಷ್ಟು ಸೀರಿಯಸ್ ಸೆ ಇಲ್ಲ ಅನ್ಕೋ ಮತ್ತೊಂದ್ ಸ್ವಲ್ಪ ದಿವಸ ಅವಡ್ಗಿ ನಾನ್ ಲವ್ ಮಾಡ್ತಿದ್ನಲ್ಲ ಹಂಗಿತ್ತಲ್ಲಾ ನಾವ ಸೀರಿಯಸ್ ಆಗ್ಲಿಲ್ಲ ಬಿಡು ಏನೋ ಅಂದ್ಬಿಟ್ಟು ಸುಮ್ ಆಗ್ಬಿಟ್ಟಿದ್ವಿ
ಹ್ಮ್ ಮತ್ತ ಈಗ್ಲೂ ಆಗ್ಬಿಡತ್ತೇನೆ ತಗನ್ನೆ
ಏ ಬೇಡ ಅಪ್ಪ ಬೇಡ ನಾನ್ ಹೇಳ್ತಿಲ್ವಾ ರಿಲಕ್ಷನ ಅಲ್ ಬೇಡ ಅಂತ ಅದೇ ಅದು ಒಂದ್ಸತಿ ಯೋಚನೆ ಮಾಡ್ತೀನಿ ಅಪ್ಪ ಯಾರಾರು ಹೆಂಗ ಹೆಂಗ್ ಸಿಕ್ಬಿಡ್ತಾರೋ ಏನೋ ಅಂತ ಬಟ್ ನಾವ್ ಅನ್ಕೊಂಡಂಗ ಎಲ್ಲಾರೂ ಒಂದೇ ತರ ಇರಲ್ಲ ಅಲ್ವಾ ಅಂತ ಅನ್ಸತ ಅನ್ಸತಿ ಹ್ಮ್
ಇನ್ನ ರಳ
ಹೇಳ್ಬೇಕು ಇದೇ ಒಂದು ಅಡ್ಡಿ ಇದಾಗಬಿಟ್ಟೈತೆ ಅಯ್ಯೋ ಮದ್ವೆೇದು ಹ್ಮ ನಮ್ಮ ಅಕ್ಕ ಅವ್ರ ಅಕ್ಕನೇ ಅವಳು ಮಾತಾಡ್ತಿರ್ಲಿಲ್ಲ ಎಷ್ಟು ಕ್ಲೋಸ್ ಆಗಿದ್ವಿ ಗೊತ್ತಾ ಅಂದ್ರ ಊರ್ಗ್ ಬಂದ್ರೆ ಹೋದ್ರ ಅಂದ್ರೆ ಚೆನ್ನಾಗ ಇದ್ವಿ ಅ ಅಂದ್ರೆ ಜೊತೆಗ್ ಓದೋರು ತರಾನೇ ಏನಾದಾರು ಮಾಡೋದಾಗ್ ಎಲ್ಲಾ ಸೇರ್ಕೊಂಡ್ ಮಾಡೋದ ಕೆಲಸ ನಾವು ಅಡ್ಗೆ ಮಾಡೋದಾಗ್ಲಿ ಬಂದೋರ್ಗ್ ಬಡಸೋದಾಗ್ಲಿ ಎಲ್ಲ ಮಾಡ್ತಿದ್ವಿ
ಹ್ಮ
ಅಷ್ಟು ಕ್ಲೋಸ್ ಆಗಿದ್ದ ್ರಿ ಈ ಮದ್ೆ ವಿಷಯದ ಬಂತಂದ ನಾನು ಮಾತಾಡ್ಸ್ತಾ ಇದಲ್ಲ ಬ್ಲಾಗ್ ಮಾಡ್ಬಿಟ್ಟಿದ್ರು ಹಂಗಾಗಿ ಇವಾಗ ಏ ಅನ್ನಿಸ್ತಾ ಏನ ಬಟ್ ಆದ್ರೆ ಏನು ಗೊತ್ತಾ ನಮ್ಮ್ ಮಾವನವ್ರ್ ಏನಾರು ನಾನ್ ವೆಜ್ ಗಿನ್ ವೆಜ್ ಮಾಡ್ತಾರೆ ಮಾರಿ ಹಬ್ಬಕ್ಕೆ ನಮ್ಮ್ ಅತ್ತೆ ಮನೆಯವರು ಮಗಳು ಮನೆ ಕಡೆಯವರೆಲ್ಲಾ ನಮ್ಮ ಮನೆಗೆ ಬರ್ ಬರ್ತಾರ ಈಗ್ಲೂ ಬರ್ತಾರೆ ಊಟಕ್ಕೆ
ಹ
ಅವ್ರ ಮನೇನ್ ಮಾಡಂಗಿಲ್ವಲ್ಲಾ
ಹಾ ಅದೇ
ನಾನ್ ವೇಜ ನುವೇ ನಮ್ಮ ಮನೆಗ್ ಬರ್ತಾರೆ ನಮ್ಮನೇಲಿ ಎಲ್ಲಾ ಊಟ ಮಾಡ್ಕೊಂಡು ಹಯ್ತಾರೆ ನಾವ್ ನಮ್ಮಮ್ಮನ ಅಷ್ಟೇ ಯಾಕ ಮಾಡ್ತೀರೋ ಏನು ಕೇಳಲ್ಲ ನಮ್ಮಅಮ್ಮ ನಮ್ಮಪ್ಪ ಆಗ್ರಿ ಅವ್ರು ದುಡ್ಡ ಅಖ್ತರೆ ನಾವು ದುಡ್ಡಾಕ್ತಿವಿ ಒಟ್ಕೆ ಮಾಡ್ತತಿವಿ ನಮ್ಮ ಕಡೆ ಜನೋ ಬರ್ತಾರೆ ಅವ್ರ ಕಡೆ ಜನೋ ಬರ್ತಾರೆ ಊಟ ಮಾಡ್ಕೊಂಡುೋಯ್ತಾರೆ ಅದೊಂದಕ್ಕೋಸ್ಕರ ಅವರು ಬಿಡ ಬಿಟ್ ಕೊಡ್ತಾ ಇಲ್ಲ ನಮ್ನ
ಹ್ಮ್ ಈ ಊರಲ್ಲ ಮನೆ ಕಡಿತೀರಾ
ಹಾ ಊರಲ್ಲಿ ಮನೆ ಅಯ್ತೆ ಈಗ ಅದೇ ಹೊಸ ಸೈಡಲ್ಲಿ ಹೇಳಿದ ಅದೇ ಏನ ಹತ್ ವರ್ಷ ಆಯ್ತು ಕಟ್ಟಿ
ಹ್ಮ್ ಅ ಬಂದ್ ಇಲ್ಲಿ ಅದ ಬಿಡತಾನ ಆರಾಮಾಯ್ತು
ಹ್ಮ್ ನಿಜ ಆರಾಮಾಗಿರ್ಬೋದು ಕೆಲ್ಸ ಒಂದ್ ಚೆನ್ನಾಗ ಇದ್ಬಿಟ್ಟಿದ್ರೆ ಅಲ್ಲಿ ಇಲ್ ಕೆಲ್ಸ ಮಾಡ್ಬೇಕಲ್ಲ ನಮ್ಮ ಮನೇಲ್ಲ ಅಂತೂ ನೀರ್ಗೆ ಕರೆಂಟ್ ಗೆ ಏನ ಪ್ರಾಬ್ಲಮ್ ಇಲ್ಲ ಈವನ್ ಇನ್ನ ಅಜ್ಜಿಪುರದಲ್ಲಿ ಅಯ್ಯಪ್ಪ ಕರೆಂಟ್ ಬರಲ್ಲ ನೀರ್ ಇರಲ್ಲ ಒಂದ್ ಟೈಮ ಅಲ್ಲಿ ಹಂಗೆ ಒಂದ್ ದಿವ್ ತೆಗ್ದ್ ಬಿಟ್ರೆ ಒಂದ್ ದಿವ್ಸ ಪೂರ್ತಿ ಇರಲ್ಲ ನಮ್ಮ ಮನೆ ಹತ್ರ ಹಂಗೇನಿರಲ್ಲ ಹ್ಮ್ ಕರೆಂಟ್ಗೂ ನೀರ್ಗು ಏನಕ್ಕೂ ಪ್ರಾಬ್ಲಮ್ ಇಲ್ಲ ಆಮೇಲೆ ಜನಗಳು ಒಯ್ತಾರೆ ಬರ್ತಾರೆ ನ್ಕ್ ಅದು ಏನಿಲ್ಲ ಸೈಲೆಂಟ್ ಆಗಿರುತ್ತೆ ನಮ್ಮನೆ
ಆರಾಮ ಇಬದುಬ್ರು ಬಂದ
ಆರಾಮಾಗಿರ್ಬೋದು
ಅಲ್ಲಿ ಬೆಂಗಳೂರ್ ಅಸ್ಟ್ ಸಂಪಾದಾನೆ ಮಾಡಿದ್ರರು ವೇಸ್ಟು ನಿಮ್ದಿನೇ ಇರಲ್ಲ
ಏ ನಂಗ್ ಮೊದ್ಲು ಬಂದಾಗ ಮೈಸೂರಲ್ಲೇ ಇದ್ದು ಬೆಂಗಳೂರು ಬಂದ್ಬಿಟ್ನ ಲಾ ಒಂಥರ ನಂಗ್ ಮೈಸೂರನ್ನ ಬೋರ್ಡ್ ನೋಡಿದ್ರೆ ಹೆಂಗ ಹೆಂಗ ಆಗ್ಬಿಡದ ನಂಗೆ ಟಿಕೆಟ್ ತಗೊೋಬೇಕರದ ಅಳವತ್ ಹತ್ಕೊಂಡ ಅತಕೊಂಡ್ ಟಿಕೆಟ್ ತಕೋಬತಿದೆ ಹಂಗ ಆಗ್ಬಿಡದು ಹ್ಮ್ ಏನೋ ಒಂಥರಾ ಎಮೋಶನ್ ಮೈಸೂರ್ ಅಂದ್ರೆ ಇನೋ ಒಂಥರಾ ಪೀಸ್ ಆಗಿರುತ್ತೆ ಒಟ್ಲಿಲಿ ನನ್ ನಮ ನಂದ ಹಂಗಿರೋದು ಹಾ ಯಾವತ್ತಿದ್ರು ನಾವ್ ಮೈಸೂರಲ್ಲೇ ಸೆಟ್ಲ್ ಆಗದು ಮೈಸೂರು ಬಿಟ್ಟ ಊರು
ಬೆಂಗಳೂರು ರಲ್ಲಿ ಏನ ಹೇಗಿದ್ದೀವಿ ಅಷ್ಟೇ ಹ್ಮ್ ಮದುವೆ ಮಾಡಿದ್ರು ಊರಲ್ಲೇ ನಾವು ಮ ನಮ್ದೆಲ್ಲಾ
ಹ್ಮ್
ಮತ್ತೆ
ಏಳ ಕತ್ತ
ಹ್ಮ್ ನೀವ್ ಹೇಳ್ಬೇಕು
ಮೈಸೂರುಲಾ ಬಂದ ಸೆಂಟ್ಲ್ ಆಗ ಪ್ಲಾನ್ ಇದ ಹಾಗರ
ಹ್ಮ್ ಅಯ್ಯೋ ಅಲ್ಲಿ ಅವಾಗ ಅವಾಗ ಅಂದ್ರೆ ಈಗೊಂದ್ ಐದ್ ವರ್ಷದ ಹಿಂದೆ ಕೊರೋನಾ ಸ್ಟಾರ್ಟ್ ಆಗಕ ಮುಂಚೆ ಅನ್ಸತ್ತೆ ಹ ಕೊರೋನಾ ಅತ್ರತ್ರ ಅಲ್ಲಿ ಸೈಟ್ ತಗ ಪ್ಲಾನ್ ಇತ್ತು ನಮ್ದು
ಹ್ಮ್
ಅದ ಏನಾಯ್ತು ಅಲ್ಲಿ ದುಡ್ಡು ಅಡ್ಜಸ್ಟ್ ಆಗ್ಲಿಲ್ಲ ಲೋನ್ ಅದು ಇದು ಅಂತ ಸುಮ್ನೆ ಬಿಟ್ಬಿಟ್ಟಿವ ಈಗ ಅದೇ ಹೇಳ್ತಾರ ಎಷ್ಟು ಬಯತಾರ ಅವತ್ತೊಂದ್ ದಿಸ ಮಾತಾಡಬಿಟ್ಟಿದ್ರೆ ಸರಿ ಹೋಯ್ತಿತ್ತು ಕರೆಕ್ಟ್ ಅಂತ
ಹ್ಮ
ಅವತ್ ಒಂದ್ ಚೂರು ಇದ್ ಮಾಡ್ಬಿಟ್ವಾ ಬಿಡು ಆತಗ ಅನ್ಬಿಟ್ಟು ಕೊರೋನಾ ಬೇರೆ ಸ್ಟಾರ್ಟ್ ಆಯ್ತಲ್ಲಾ ಆಮೇನ್ ಮನೆಗೆ ಹ ನಾವು ಲೀಸ್ಗಾ ಈಗ್ ಲೀಸ್ಗ್ದೀವಲ್ಲ ಹತ್ ಲಕ್ಷಕ್ಕೆ ಇದನ್ ಬಿಡ್ಸ್ಬಿಡೋಣ ಅಂತ ಇದ್ವಿ ಬೆಂ್ಳೂರಲ್ಲಿ ಇದೀವಲ್ಲ ಅದನ ಆಮೇಲೆ ಕೊರೋನಾ ಸ್ಟಾರ್ಟ್ ಆಯ್ತಲ್ಲ ಅವಾಗ ಎಲ್ಲ ಹೋಗೋದು ಏನ್ ಮಾಡದು್ ಅನ್ಬಿಟ್ು ಸುಮ್ನೆ ಆಗ್ಬಿಟ್ವಿ ಹೀಗ ಅದನ್ನೇ ಹೇಳ್ತಾರೆ ಅಲ್ಲೊಂದ್ ಇಲ್ಲೊಂದ್ ಆಗ್ತಿತ್ತ ಹೆಂಗೋ ಅಂತ ಆ
ಊರಲ್ಲಿ ನೀವು ಅ ಸಹಾಯ ಹಾಕಿದ್ರೆ ಮನೆ ಕಡೆಗ ಒಳಗತ್ತು
ಹೌದು ಅಂದ್ರೆ ಈಗ ಅಲ್ಲೂ ಒಂದ್ ಜಾಗ ಐತೆ ಈಗ ನಾ್ ಮನೆ ಕಟ್ಟಿರಷ್ಟಾಗಗ್ಲೇನೆ ಇನ್ನ ಒಂದ್ ಮನೆ ಬಿಡ್ಬೋದು ಜಾಗ ಅಷ್ಟೇ ಇಟ್ಟಿದ ಬಿಟ್ಟಿದೀವಿ ಗಿಡ ಗಿಡ ಹಕೊಂಡ್ ಅಜ್ಜಿ ಮನೇಲಿ ನೋಡ್ಕೊಂಡತೆೆ ಆದ್ರೆ ಇಲ್ಲೊಂದ ಇಲ್ಲಿ ಅಂತ ಅಂದಬಿಟ್ಟ ಸುಮ್ನಾದ್ವಿ ಈಗ ಮನೇಲಿ ಎಲ್ಲಾದೂ ಬೋಟಕ್ ಬೇಕು ಈಗ ಎಲ್ ತಗೋತೀವಿ ಅಂದ್ರುನು
ಹ್ಮ್
ಹ್ಮ್
ತಗಳಪದ ಬಿಡ ಏನಲ್ಲ ಬಂದ ಮು್ದೆ ಯಾವಾದ್ರು ಜಾಬ್ ಆಯ್ತಂದ್ರೆ ಆರಾಮಾಗಿ ತಗೋಬೋದ ಏನು
ಮತ್ತೆನ್ನೆ ಅದಕ್ಕೆ ವೈಟ್ ಮಾಡ್ತಾ ಇದ್ದೀನಿ ನಾನಂತ
ಹ್ಮ್
ಕಾಯ್ತಾ ಇದ್ದೀನಿ
ವೈ್ಟಟ್ ಮಾಡ ವೈ್ಟಟ್ ಮಾಡ ಬಾ ಇನೇನ್ ಮತ್ತ ನೀವ ಹೇಳ್ಬೇಕು ಹ್ಮ್
ಹೇಳಿ ನೀವೇ ಕೇಳಣ
ಹ್ಮ್ ಹ್ಮ್ ಹೇಳ್ಬೇಕಕ್ ನೀ ನಿನ್ ಮಕ್ಕ ಫೋನ್ ಮಾಡ್ತಯತ
ಇಲ್ಲ ಒಂದೇ ಸತಿ ಮಾಡಿದ ಅವರು ಕಟ್ ಮಾಡ್ಬ
ಹಾ
ಹ್ಮ ಅದೇ ಒಂದೊಂದ್ಸತಿ ನಂಗೆ ಅನ್ಸತಿ ಅಷ್ಟೆ ನಾನನ್ ಯಾಕೆ ಇಷ್ಟ ಎಲ್ಲಾರ್ನು ಕ್ಲೋಸ್ ಆಗ್ಬಿಡ್ತೀನಿ ಅಂತ
ಹ್ಮ್ ಅದಕ್ಕೆ
ನಾನ್ ಹಂಗೆ ನಮ ನನ್ ತಂಗಿನೂ ಅಷ್ಟ ಇದ ಇದ್ ಮಾಡಲ್ಲ ಎಲ್ಲಾ ಜೊತನೂಂಗ ಅಂದ್ರೆ ಹೊರ್ಗಡೆ ಅಲ್ಲ